ಹಲೋ
ಹಾ ಹಲೋ ಅಕ್ಕಾ ಆರಾಮದೇರಿ
ಹಾ ಆರಾಮ್ ನೋಡಮ್ಮ ನೀನು
ಹ್ಮ್ ಆರಾಮದೇ ನೋಡಕ್ಕ
ಹ್ಮ್ ಏನಿಲ್ಲ ನೋಡ್ಸುಮ್ ಹೋಮ್ವರ್ಕ್ ಮಾಡ್ಸಾಕತ್ತಿದ್ದೆ ಹುಡುಗರಿಗೆ
ಮಕ್ಳಗ್ ಮಾಡ್ಸಕತಿದ್ರ ಹ್ಮ ಹ ಹಾ ಟೀ ಆಗದಕ್ಕ
ಹಾ ಆಗೇತ್ ನೋಡ್ ನಿಂದು ಅದು ಇದು ಕಳಿಸಿದನೇಲ್ ನೋಡಿದೆ ಮುರಾಜಿದು
ಹನ್ ಅಕ್ಕ ನೋಡಿದ್ವಿ ಅವ್ ನಮ್ಮ್ ಮನೆಯವರು ಏನಂದ್ರು ಈಗ ಅದ ಗೆಸ್ಟ್ ಟೀಚರು
ಹ್ಮ್
ಟೀಚರ್ ಅಂತಂದ್ರೆ ಮತ್ತೆ ಈಗ ಫ್ಯಾಮಿಲಿ ಸಮೇತ ಹೋಗ್ಬೇಕಾಗಗುತ್ತಿಲ್ಲ ಅಂದ್ರ ಅಪೌೊಂಡ್ನು ಅಜ್ಜಿ ಹೋಗುತ್ತಾ ದೂರ ಆಗುತ್ತಾ ಅಂತಾರ ಅಕ್ಕ
ಹ ಅದೇ ಅಂದ್ರರು ಅವ್ರನ್ನ ದೂರ ಆತೈತಿ ನೋಡ್ ಏನಂತಾರಂದ್ರರು
ಹಊನಕ್ಕ ಮತ್ತ ಈಗ ಈಗ ಈಗ ಸದಾ ಈಗ ಮನ ಈಗನು ಈಗ ಯಾರ ಫ್ಯಾಮಿಲಿ ಇದ್ರ ಬಿಟ್ಟು ಹೋಗಕ್ ನಡಿತತತೆತಕ್ಕ ಈಗ ನಾವಿಬ್ರೇ ಅಲಕ್ಕ ಮತ್ತೆ ಅ್ರ ನಾನು ಕರ್ಕೊಂಡ್ ಹೋಗಬೇಕು ಅದಕ್ ಅಂದ್ರ ಗೇಸ್ಟ್ ಟೀಚರ್ ಏನ ಪರ್ಮೆಂಟ್ ಆದ್ರೆ ಹೋಗಬೋದಾಗಿತ್ತು ತುಮ್ಮಿ ಇಲ್ಲ ಆದ್ರೂ ಗೆಸ್ಟ್ ಟೀಚರ್ ಐತಿ ಪ್ರೆಸೆಂಟ ಆದ್ರ ಅನುಕೂಲ ಆಗಲಂತಾನ ಇಲ್ಲೇ ಮಾಡಕತ್ತೀನಿ ಅಂತ ಅಂದ್ರು
ಹೌದೌದ್ ಬಿಡು ಅದೇ ಅಂದ್ರೆ ಅವರು ಇದದು ದೂರ ಆತೈತಿ ನೋಡ್ ಹೋಗತಾರ ಎಲ್ಲಾದ್ರುಅವ್ರು ನೋಡ ಕೇಳ ಕೇಳಿ ನೋಡ್ಲಿ ಬಿಡ ಪಾಪ ಅಂತ ಕಡಿಸಿದ್ದೆ ನಾನು ಈಗ ಬಾಳ ಬಿಟ್ರಲ್ಲ ಟೀಚರ್ದು ಪೋಸ್ಟ್
ಏನಕ್ಕಕ್ಕ
ಇದು ಬಿ ಎಡ್ ಆದವಿಗೆ ಎಷ್ಟು ಸಾವಿರ ಪೋಸ್ಟ್ ಬಿಟ್ರಲ್ಲ
ಹ ಇಲ್ಲಕ್ಕ ಕಾಂಪಿಟಷನ್ ಬಾಳ ಐತಕ್ಕ
ಹದಾ ಹ
ಇ ಈಕಡ್ ಸೈಡ್ ಮಾತ್ರ ಕಾಂಪಿಟೇಷನ್ ಬಾಳ ಐತಿ ಈ ಸದಾ ಈ ಸೀನಿಯರ್ಸ್ ಇರ್ತಾರ ನೋಡಕ ಈ ನಮ್ಮನೆಯವ್ರೇ ಇವಾಗ ಈ ಕಾಲೇಜ ಅಲ್ಲಿ ನಮ್ಮಂತವ್ರ ಓದ್ಸಿ ಕಳ್ಸ್ಯಾರ ನೋಡಕ ಆಯ್ತ್ ಎರಡು ವರ್ಷ ಬಿ ಎಡ್ ಕಂಪ್ಲೀಟ್ ಮಾಡಕೊಂಡ್ರೆ ಈ ಸದ ಅವ್ರ ಅಪ್ಲಿಕೇಶನ್ಕಾರ ಇಾಗ ರಿಸಲ್ಟ್ ಚೆಗಿತ್ತ ಮೊದ್ನವ್ರ್ ಅದೇ ನಲ್ವ ಐವತ್ ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ಅವವಾಗಿನವರು ಅವಾಗ ಅದೇ ಜಾಸ್ತಿ ಇವಾಗಿನ ಅವ್ರು ಇವಾಗ ಎಂಬತ್ತು ತೊಂಬತ್ತು ಮಾಡಿದವರಿಗೆ ಇವಾಗ ಅವ್ರಿಗೆ ಮೊದ್ಲಿನ ಅವ್ರಿಗೆ ಆಡ್ದವ್ರು ತೆಗದಾಕ ಇವು ಇಂಥವ್ರರು ರಿಸಲ್ಟ್ ಮೇಲೆ ತೊಳಕತ್ತಾರಕ್ಕ
ಅದ್ರಾಗ ಟಿ ಟಿ ಅವು ನೀಟ್ ಎಕ್ಸಾಮ್ ಇಟ್ಟ ಬಿಟ್ರವ ಬಾಳ ಶಿಕ್ಷಕರೈರಣದಿ
ಹಐರಾಣ ಐತಕ್ಕ ಎಷ್ಟು ಅವ್ರರು ಪೋಸ್ಟ್ ಗಳು ಬಿಡ್ತಾರ ಅಷ್ಟು ವಜ್ಜ್ ಐತಿ ಈ ಗೆಸಟ್ ಟೀಚರೇ ನಮ್ಮ್ ಮನೆಯವಿಗೆ ಈಗ ನಾನುಗೆ ಸುಮ್ಮನೆ ಸ್ಕೂಲಿಗೆ ಹೋಗ್ಬಿಡಪ್ಪಾ ಹೊಜ್ ಜೊತದ ಅಂತ ಅಂದ್ಲ್ರಿ ಅಂದ್ನಲಕ್ಕ
ಹ್ಮ್
ಈ ಕಾಂಪಟಷನ್ ಬಾಳ ಐತ್ ತಗೋ ಎಷ್ಟ್ ಹಾಕಿದ್ರೂ ಸಿಗ್ಲಾರಂಗಡೈತೈ ನು ದೂರ್ ದೂರ್ ಹೋಗ್ಬೇಕಕ್ತದ ಅದೇ ಪೆಟ್ರೋಲ್ ಖರ್ಚ ಅರ್ಧ ತೆಗಿಬೇಕ್ತದಾ
ಹ್ಮ್
ದೂರ ಮಾಡೋದ್ ಬಾಳ ಸೇಫ್ಟಿ ಬಿಡು ಅಂತ ಅಂದ್ರು
ಹೌದೌ ಚೊಲೋ ಬಿಡಾವ ಎಲ್ಲಿ ಬಿಡದು ಸುಮ್ ಆರಾಮದಿ ನೀವ್ನ ಅಲ್ಲಿ
ಇಲ್ಲೇನ ಮತ್ತೆ ಬೇರೆ ಕಡೆ ಹೋದ್ರುನು ಮತ್ತೆ ನಂದೊಂದು ಚಿಂತೆ ಮಾಡ್ಬೇಕತ್ತ ಹಯ್ ಬರತ್ತನ ಗಾಡಿದು ಅದು ಏನೋ ಹನ್ನೆರಡ್ ಸಾವಿರ ರೂಪಾಯಿ ಕೊಟ್ರಕ ಮತ್ತೆ ಎರಡ್ ಸಾವಿರ ರೂಪಾಯಿ ಪೆಟ್ರೋಲ್ ಖರ್ಚಾಗುತ್ತಾ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೈಗತ್ತಿದಂಗ
ಹ
ಹ್ಮ್ ಇದದುರಾಗ ಅದೇ ತೊಗೊತನಲ್ಲ ಇಲ್ ಬಿಡು ಗಾಡಿ ಖರ್ಚ ಇರಂಗಿಲ್ಲ ಅಂತ ಅಂದ್ರು ನಿನಗೆ ಎಲ್ಲ ಅನ್ಕೊಂಡ್ ಬರ್ತಲ್ ಮಾಡ ಅಂತ ಹೇಳಿ ನೋಡಕ
ಹೌದೌದು ನಮ್ದು ನೋ ಬಿ ಎಸ್ ಸಿಗ್ಯದ ಡಿಗ್ರಿ ಮ್ಯಾಗ ಯಾವ್ಯಾರ ಕರದ್ರ ಆಗ್ತ ಬಕ್ಂತ ಕುಂತೀನಿ ನೋಡಮ್ಲ್ಯಾನು ಬಿಟ್ರವ ಏನ್ ಲೆಕ್ಕ ಕಲೋ ಮಮ್ ಪರ್ಸೆಟೇಜ ಕೇಳ್ತಾರ ಒಮ್ಮಿ
ಹೌದೌದಕ್ಕ ಅವವಾಗಿನವ್ರು ನೀವ್ ಮಾಡ್ಬೇಕಾದ್ ನಲ್ವತ್ತ ಐವತ್ತು ಮಾಡಿದ್ರನಿ ಅವಾಗ
ಅದೇ ಬಾಳ ನಮ್ಗ್ ಅದ್ರಾಗ ಅದು ಇಂಗ್ಲೀಷ್ ಟು ಇಂಗ್ಲೀಷ್ ಆ ಇದು ಪ್ರಾ ಪ್ರಾಕ್ಟಿಕಲ್ ಫೇಲ್ ಆದ್ರೆ ಥಿಯಾರಿ ಪೇಲ್ ಥಿಯಾರಿಪೇಲ್ ಅ ಆದ್ರೆ ಪ್ರಾಕ್ಟಿಕಲ್ಲ ಫೇಲ್ ಒ ಮಜೆನೆೇ ಆದ ಅದು ಕೋರ್ಸ್
ಹೌದೌದಕ್ಕ ನೀವ್ ಯವಾಗ ಮಾಡಿದ್ರಕ್ಕ ಅದು ಸೈನ್ಸ್ ಒಳಗ
ಅದು ಪ್ಯಾರಾಮೆಡಿಕಲ್ ಅವ ಡಿ ಎಂ ಎಲ್ ಟಿ
ಹೌದು ಏನ್ ಅಕ್ಕ
ಹ್ಮ್ ಟೆಂತ್ ಮೇಲ್ ಮಾಡಿದಿ ಮೂರ್ ವರ್ಷ
ಹೌದನ್
ಹ್ಮ ಹ ಆ ಸೆಕೆಂಡ್ ಇಯರ್ ಸೈನ್ಸ್ ಇದು ಮಾಡ್ತ ಡೈರೆಕ್ಟ್ ಅದು ಎನ್ ವಾ ಅದು ಜಾಬ ಯೂಸ್ ಆಗಲ್ಲ ಓಪನ್ ಯನಿವರ್ಸಿಟಿ
ಮಾಡ್ತಾರಕ ಅಂದ್ರೆ ಜಾಸ್ತಿ ಕೇಳಂಗಿಲ್ಲ ಒಮ್ಮೊಮ್ಮೆ ಕೈ ಕೊಡ್ತು ಕಟೆ ಕೊಡ್ತಾರಕ್ಕ ಈ ಸತ್ ನಾನು ಎಮ್ ಎ ಮಾಡ್ಬೇಕತ್ ಮಾಡಿದ್ದ ಇನಲಕ್ಕಾ ನಮ್ ಲಿಂಗ್ಸೂರಾಗ ಮುಕ್ತ ವಿಶ್ವಾಲಯ ವಿದ್ಯಾಲಯ ಅದೇ ಓಪನ್ ಯೂನಿವರ್ಸಿಟಿ ಇತಕ್ಕ ಅದಕ ಮತ್ತತ್ ಅದ್ ಬೇಡ ಮುಂದೆ ಯೂಸ್ ಆಗಲ್ಲ ಅಂತ ಅಂತರಿ ನೋಡಕ್
ಮುಂದ ಓದಕ್ ಯೂಸ್ ಆಗು ಅಂತ ಜಾಬಿಗೆ ಇಲ್ಲಂತ ಹೇಳಿದ್ರ
ಅದೇ ಜಾಬಿಗೆ ಯೂಸ್ ಇಲ್ಲಕ್ಕ ಅದ್ ನಮ್ ಓಪನ್ ಯೂನಿವರ್ಸಿಟಿ ತೊಗಳಂಗಿಲ್ಲ ಅಂತ ಅವ್ರು
ಹಾ ಓಪನ್ ಯೂನಿವರ್ಸಿ ಹಾ ನಾನು ಸೆಕೆಂಡ್ ಇರ್ ಸೈನ್ಸ್ ಓ ಪನ್ ಯೂನಿವರ್ಸಿಟಿ ಮಾಡಿ ಮುಂದ ಮೇಗ ಡಿಗ್ರಿ ಮಾಡಿ ಬಿ ಎಸ್ ಸಿ ಆದ್ರ ಗೌರ್ಮೆಂಟ್ ನಂದು
ಹ್ಮ್ ಆ ಡಿಗ್ರಿ ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ರೆ ಆಯ್ತಲ್ಲಾ
ಹಾ ಡಿಗ್ರಿನೇ ಡಿಗ್ರಿ ಮ್ಯಾಗ ಯಾವರ ಕರೆದ್ರ ಹಾಕ್ಬಬೇಕಂತೀನಿ ಅವ್
ಇವಾಗ ಜಾಸ್ತಿ ಕರಕತ್ತಾರ ನೋಡಕ ಇವಾಗ ಕಾಲ್ಫಾರ ಮಿ ಸದ್ ಈಗ ಹಾಕ ನೋಡಿವಾಗ
ಡಿಗ್ರಿ ಮ್ಯಾಗ ಟೆಂತ್ ಮೇಲ ಟೆಂತ್ ಮೇಲೆ ಬರೀ ಪ್ಯವನ ಕೇಳ್ತಾರ್ಡು
ಪಿಯುನು ಕರೀತೀನಿ ಪಿಯುನು ಸೆಕ್ರೆಟರಿ ಕರೀತಾರಕ್ಕ ಇವಾಗ ಡಿಗ್ರಿ ಮೇಲೆನೆ ಈಗ ನ್ ಮುಂದ ಕರೀತಾರ್ ನೋಡಿ ಈಗ ಯಾಕೆ ಯಾಕಂದ್ರ ಡಿ ಕೆ ಶಿವಕುಮಾರ್ ಬಂದ್ಲ್ ಈಗ ಆಯ್ತನ್ ಮೇಲ ಕಾಲ್ಫರ್ಮ್ ಜಾಸ್ತಿ ಸರಿ ಆಗ್ತವ ಹ್ಮ್ ನಕ್ಕ ಎಕ್ಸಾಮ್ ಮೇಲೆ
ಎಲ್ಲ ಎಕ್ಸಾಮ್ ಏನು
ಎಲ್ಲಾನು ಎಕ್ಸಾಮ್ ನೇರ ನೇಮಕಾತಿ ಇದ್ರೆ ಯಾವ್ದೇ ಒಂದೊಂದ್ ಇರ್ತ ಬಾಳ ಇರಂಗಿಲ್ಲಕ್ಕ
ಹೌದೌದೌದು ಪ್ಯಾರಾ ಮೆಡಿಕಲ್ಲೇ ಅಂದಾರ ನೋಡ್ಬೇಕಕ್ ಏನೇನ್ತದನ
ಹಂಗಂದ್ರಕ್ಕ ನಿಮ್ದ ಸರ್ಟಿಫಿಕೇಟ್ ಐತಲ್ಲ ಅಕ್ಕ
ಎಲ್ಲಾ ಆದವ ಇವ ಸದ್ಯ ಯಾವದ್ರ ಒಂದ ಆದ್ರೆ ಹೋಗ್ಬ ಬಿಡ್ತಿವಿ ಕಡಿನ ಟೆಂತ್ ಮೇಲಾರ ಹಾಕ್ತಿವಿ
ಹಂಗಲ್ಲಕ್ಕ ಈಗ ಸರ್ಟಿಫಿಕೇಟ್ ಇತ್ತು ಇತಂದ್ರೆ ಯಾರಾದ್ರರು ಮೆಡಿಕಲ್ ಮಾಡ್ತಾರ ಅಂತಂದ್ರ ಅಂದ್ರು ಮೇಲೆ ನಡೀತದ ಅಂತಾರಲ್ಲ
ಕೊಡು ಕೊಡಬೋದು ಬಿಡು ಅವರು ಯಾರು ಮಾಡ್ತಾರ ಈಗ ಪ್ರವೇಟ್ ಯಾರು ಮಾಡಲ್ಲ ಈಗಾರ
ಹ್ಮ್ ಹ್ಮ್ ಅಂದ್ರೆ ದೊಡ್ ದೊಡ್ ಸಿಟಿ ಒಳಾಗ ನಡತಾವಕ್ಕ ಹ್ಮ್ ಹ್ಮ್ ಅದೇ ಅದೇ ಅನ್ನಕ ನಡೀತದಾ
ದು ಓದಿಂದ ಒಂದು ನೋಡು ಕೆಲ್ಸದ್ದು
ಅವ್ ನೋಡಕೈ ಓದ ತನ ಕಷ್ಟ ಪಡೋದು ಅದು ಏನು ಓದಿ ಬಿಟ್ರ ನೌಕ್ರ ಸಿಗುತ್ತಾ ನೌಕ್ರ ಸಿಗುತ್ತಾ ಅಂತಾರಕ್ಕ ಆ ಅಕ್ಕ
ಕೂ ಓದ್ಬೇಕ ನೋಡ ಆಕ
ಐತಕ ಇಲ್ಲ ನಂಗಿಲ್ಲ ಆದ್ರೆ ಊರ್ ಬಿಟ್ಟು ಹೋಗ್ಬೇಕು
ಹೋಗ್ಬೇಕು ಲಕ್ಷ ಲಕ್ಷ ಐವತ್ ಸಾವಿರ ಲಕ್ಷ ಪೇಮೆಂಟ್ ಇದ್ದಾಗಿಲ್ಲಿ ದೂರಾಗಿ ಏನಾದ ಹೇಳ
ಅಂದ್ರೆ ಸಾಫ್ಟರ್ ಕಂಪನಿಗಳಲ್ಲೇ ವರ್ಕ್ ಜಾಸ್ತಿ ಈಗ ಇದ್ರಂಗ ಇತ್ತ ಊರಲ್ಲಿ ನಡಿಯಲ್ಲ ವಲ್ಲ
ಇಂತಲ್ಲ ನಡಿಲ್ಲ ಹೈದ್ರಾಬಾದು ಬೆಂಗ್ಗಳೂರು ಇಂತಲ್ಲಿ ಇಂಜಿನಿಯರ್ ಈಗೆಲ್ಲಾ ನೀವು್ ಫ್ಯಾಮಿಲಿ ಇದ್ದವ್ರು ಏನ್ ಮಕ್ಕಳಲ್ಲ ಏನೆಲ್ಲ ನಿಮ್ ಒಂಥರ ಆರಾಮ್ ಏನನ್ ಇದ್ದಾರ ಆರಾಮ್ ಮಾಡ್ಬೋದ ಅಂತೇನಿ
ಹ್ಮ್ ಹ್ಮ್ ನಡಿತಾದಕ್ಕ
ಹ್ಮ್ ನೀವ್ ಎಲ್ಲ ಮಕ್ಳ ಆಗದ್ರಾಗನ ಏನ್ ಮಾಡ್ಬೇಕಕ್ ಎಲ್ಲ ಮಾಡ್ಕೊಂಡ್ ಹೋಗದ್ ಬಿಡ್ತರಿ ನಿಮ್ಮಂತ
ಹ್ಮ್ ನಡೀತಿ ತಕ್ಕ ಮತ್ತೆ ತೇಮಡಕ್ ನಾವುನು ಆರು ತಿಂಗ್ಳ ಹೋಗಿದ್ಬೇಕ ಬೆಂಗ್ಳೂರಿಗೆ
ಹ್ಮ್
ಕೆಲ್ಸ ಮಾಡಕಂತನ ಹೋಗಿದ್ವಿ ಆದ್ರೆ ನಮಗ ಅಡ್ಜಸ್ಟ್ ಆಗ್ಲಿಲ್ಲಕ್ಕ
ತೂಟ್ ಆಗಲ್ಲವ ಅಲ್ಲಿ ಅದ್ರ ತೊಕ್ಕ ಪೇಮೆಂಟ್ ಬಾಳ ಇರ್ಬೇಕ ಅಲ್ಲಿ ಆಗಲ್ಲ
ಹ ಅ್ರ ಏನ್ ಮಾಡಿದ್ರ ಅಕ್ಕ ನಮ್ಮ ಮನವ್ರು ಹೋಗ್ಬಿಟ್ಟು ಏನ್ ಮಾಡ್ಬಿ್ರು ದೇವನಹಳ್ಳಿ ಏರ್ಪೋರ್ಟ್ ಐ್ತಲ್ಲ ಅಕ್ಕ ಅಲ್ಲಿ ಹಿಡ್ದು ಬಿಟ್ಟಿದ್ರು ಅಲ್ಲಿ ಅಂತ ಅಂದ್ರೆ ಒ ಆ ತರ ಹಳ್ಳಿ ಸಿಸ್ಟಮ್ ಈಗ ಇಲ್ಲಿ ಹೆಂಗೈಐತಕ ಆ ತರ ಅಲ್ಲಿ
ಹ್ಮ್ ಹ್ಮ್
ಷ್ಟುಇಂಪ್ರೂವ್ಮೆಂಟ್ ಏರಿಯಾ ಇಲ್ಲ ಅ್ರ ಇರಕ ಒಬ್ಬಾಕಿನೇ ಬಿಟ್ಟು ಹೋಗಕ ಅದಕ್ಕ ನಡಿತಿತ್ತ ಅಂತದ್ ಯೋಚನೆ ಮಾಡಿ ಅವ್ರು ಹೋಗಿ ಅಲ್ಲಿ ಹಿಡ್ದು ಬಿಟ್ರ ಅವರು ಲಕ್ಷ ಏನಕ್ಕ
ನೀನು ಒತ್ತಿದೆ ಕೆಲ್ಸಕ್ಕ
ಹುನಕ್ಕ ಬೆಂಗ್ಳೂರಾಗ ವರ್ಕ್ ಮಾಡೀನಿ ಅಮೆಜಾನ್ ಈಗ ನಮ್ಗ್ ಪ್ಯಾಕಿಂಗ್ ಬರ್ತವಲ್ಲಕ್ಕ
ಹ್ಮ್ ಹ್ಮ್
ಅಲ್ಲಿ ಮಾಡಿನಿ ವರ್ಕು ಪ್ಯಾಕಿಂಗ್ ಮಾಡಿನಿ ತಿಂಗಳ ಇಪ್ಪತ್ ಸಾವಿರ ರೂಪಾಯಿ ಪೇಮೆಂಟ್ ಬರ್ತಿತ್ತ ಅಕ್ಕ ನಂಗಲ್ಲಿ
ಚಲೋ ಅಲ್ಲ
ಚೊಲೋಕ ಏ ಅಂದ್ರ ಕ ಎಲ್ ಇದು ವರ್ಕ್ ಬಾಳ ಇದು ವರ್ಕ್ ಬಾಳ ಹೆವಿ ಅದ್ರ ತಕ್ಕಂತೆ ಪೇಮೆಂಟ್ ಬಿಡಕ್ಕ ಹ್ಮ ಟೈಮ್ ಟು ಟೈಮ್ ಅಕ್ಕ ಬೆಳಗ್ಗೆ ಆರುಕ್ಕ ಎಂಟು ಗಂಟಿಗೆ ಹೋದ್ವಿ ಅಂದ್ರಕ್ಕ ಸಂಜೆಕ್ಕೆ ಆರಂದತ್ಲೆ ಮನಾಗ ಇರ್ತಿದ್ವಿ
ಹ್ಮ್
ಸಂಜೆಕ ಮತ್ತೆ ಬೆಳಿಗ್ಗೆ ನೈಟ್ ಶಿಫ್ಟ್ ಆದ್ರೆ ಸಾಯಂಕಾಲ ಆರು ಗಂಟೆ ಮನೆ ಬಿಟ್ಟಿವೆ ಅಂತಂದ್ರೆ ಬೆಳಗ್ಗ ಮು ಲ್ಲಿ ನಾಲ್ಕು ಗಂಟೆ ಮನೆಗೆ ಇರ್ತಿದ್ವಿ ಡೇ ಶಿಫ್ಟ್ ಉ ನೈಟ್ ಶಿಫ್ಟ್ ಎರಡು ಅಕ್ಕ ಅಲ್ಲಿ
ಅಂದ್ರ ಮಾಡಿ ಬಂದಿ ಅಂದಂಗಾಯ್ತು ಬೆಂಗಳೂರಲ್ಲಿ
ಮಾಡಿನಕ ಅದ್ಕ ನಮ್ಮಮ್ಮಿ ಫುಲ್ಲು ವೀಕ್ ಆಗಿದಿ ಏನಂತಾರಲ್ಲಾ ಇವಾಗ ಅದು ಅಮೆಜಾನ್ ಎಲೆಕ್ಟ್ರಿಕಲ್ ವರ್ಕ್ ಅಲಕ್ಕ ಮತ್ತ ಎಲ್ತ್ ಎಫೆಕ್ಟ್ ಬೇಡ ಮದುವಿ ಆಗಕ ಮದ್ವೆ ಆದ್ಮೇಲೆ ರೀಸೆಂಟ್ ಆಗಿ ಮಾಡದು ಬೇಡ ಮುಂದೆ ಮತ್ತ ಮತ್ತೆ ಮಕ್ಕಳಾಗದ ಪ್ರಾಬ್ಲಮ್ ಆಗುತ್ತೆ ಬ್ಯಾಡ ಅಂತ ನಮ್ಮಮ್ಮಿ ಇದು ಮಾಡಾಕತ್ತ
ಆದ ಬಿಡ ಅವವ ಬೇಡ ಇಲ್ಲಿ ಇಲ್ಲೇ ಆರಾಮ್ ಅಣ್ಣಾವ್ರು ಒಬ್ರೇ ಹೋದ್ರನು ನೀ ಅರಾಮ ಮನೆಯಾಗ
ಹುನಕ್ಕ ನಡೀತಿತಿ ಓದ್ನಕ್ಕ ಆರು ತಿಂಗ್ಳ ಹೋಗ ತಿಂಗಳ ಇಪ್ಪತ್ ಸಾವಿರ ರೂಪಾಯಿ ಪೇಮೆಂಟ್ ಇತ್ತಕ ಆದ್ರೆ ದುಡಿಯಕ ನಾವು ಗಟ್ಟಿ ಹಾಕ್ತಿವಿ ಅಂತಂದ್ರೆ ಅಂತಲ್ ಮಾಡಕ ಚೋಲೋ ಐತ್ ನೋಡಕ
ಹೌದಲ್ಲ
ಈಗ ನಮ್ದು ಈ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಟುಕೊಂಡು ಈ ತರ ನಮ್ದು ಫ್ಯಾಮಿಲಿ ಪ್ರಾಬ್ಲಮ್ ಇತ್ತ ಅಂತಂದ್ರ ಮಾತ್ರ ಹೋಗಕ್ ಸಾಧ್ಯನೇ ಇಲ್ಲ ಅವ
ಏ ಆಗಲ್ಲ ನಮ್ಮಂತವ್ರ ಮೊದ್ಲೇ ಇಲ್ಲಿ ಮಕ್ಕಳ ಶಾಲೆ ಅದು ಇದು ಬಿಟ್ಟು
ಹಾಗಂಗಗೆ ಮತ್ತ ಇವ್ರದೊಂದು ಚಿಂತಿ ಅವ್ರದೊಂದು ಚಿಂತಿ ಆಗಂಗ ಆಗ್ತದ
ಆಗಲ್ಲ ಅವ ಏನಿದ್ರು ಖಲ್ಲಾ ಇರ್ಬೇಕ್ ನೋಡ ಮೊದ್ಲ ಅವಾಗ ನಡೀತಾವ ಹೆಂಗ ಇರ್ತಾರೆ ನಮ್ಮ ಬೆಂಗ್ಳೂರಗ ಆದ್ರೂ ಗಳಿಕ ಅಂದ್ರೆ ಅಗಲಲ್ಲಿ ಸುಮ್ನೆ ದುಡಿಯದ
ಹ ಇವಾಗ ಮತ್ತೆ ಅಂದ್ರಷ್ಟ ಕಷ್ಟಕಅಲ್ಲಿ ನಾವು ದುಡ್ದಷ್ಟೇ ಖರ್ಚು ಜಾಸ್ತಿನೇ ಇಲ್ಲಿ ನಾವು ಹತ್ ಸಾವಿರ ರೂಪಾಯಿ ದುಡ್ವಿ ಅಂದ್ರ ಹತ್ತು ಸಾವಿರ ರೂಪಾಯಿ ಒಳಗ ಇಲ್ಲಿ ಹೆಂಗ ಜೀವನ ನಡಿತೈತಿ ಅಲ್ಲಿ ಇಪ್ಪತ್ತು ಬಿಟ್ ಮೂವತ್ ತಗೊಂಡ್ರು ಅಲ್ಲಿ ಅಲ್ಲಿಗೆ ರಿಕವರಿ ಆಗ ಅಲ್ಲಿಗೆ ಆಗ್ಬಿಡೋತು
ಹೌದೌದೌದು ಇಲ್ಲಿದ್ದೇವೆ ಇಲ್ಲೇ ಚಲೋ
ಅದು ಇಲ್ಲ ಅಂದ್ರುನು ಜೀವನ ಮಾಡಕ್ ಆಗುತ್ತಕ್ಕ ಅಲ್ಲಿ ಪಕ್ಕದ ಮನೆಯವರು ಏನು ಕೇಳೋದಿಲ್ಲ
ಹೌದೌದೌದು
ಹ್ಮ್ ಆತರ ಸಮಸ್ಯೆ ಅದ್ಕೆ ನಮ್ಮಮ್ಮಿ ಬೇಡ ಬಂದ್ಬಿಟ್ರು ಊರಿಗೆ ಮತ್ತೆ ಈಗ ಇಲ್ಲಿ ಗಂಡನ್ಮನೆ ಕಡಿಂದನೂ ಆ ಏನು ಒಬ್ರು ಒ ಹೌದು ವಿಚಾರ್ಸಲಿಲ್ಲ ಅಲ್ಲೆ ವಿಚಾರ್ಸಲಿಲ್ಲ ಹಂಗ ದೂರ ಹಕಂತ ಹೋಗ್ತಿರಿ ಬೇಡ ಬರ್ರಿ ಊರಿಗೆ ನಮ್ಮಮ್ಮಿ ಅನಕತ್ರಕ್ಕ
ಹ್ಮ್ ಹ್ಮ್
ಹಂಗಾಗಿ ಈ ಕಡೆ ಬಂದ್ಬಿಟ್ಟೆ ನೋಡಕ್ ಹ್ಮ್ ಈಗಲ್ಲೆಲ್ಲ ನಾನು ಸ್ಕೂಲ್ ಹೋದ್ರೆ ನನಗೆ ಈ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರಕ್ಕ
ಆರಾಮ್ ನಿಮ್ದು ಹೂ ಇಪ್ಪ ಸಾವಿರ ರೂಪಾಯಿ ಉಳಿತತದಿಲ್ಲ ಅಷ್ಟು ಖರ್ಚ
ಅಯ್ಯ್ಯಾಕ ಅಂದ್ರ ನಮ್ದ ಏನು ಉಳಿತ ತಕ ನಾವವು ದುಡಿಯೋತಕ್ಕಂತೆ ನಮಗಾ ಹೆಚ್ಚಿಗೆ ಉಡಿತತೆ ತುಳಿಯ ಅಲ್ಲ ನಂಗಿಲ್ಲಾ ಆದ್ರೆ ನಮ್ಗ್ ಮದ್ವೆ ಮಾಡಿ ಮದ್ವೆ ಸಾಲ ಹೊರ್ಬಿಟ್ಟಾರ ನಮಗ
ನೋಡ ನೀನ್ ಹೆಂಗ ಅದಾರ ಪಾಪ ಸಣ್ಣವ್ ಅದ್ರರಿ ಹಿಂಗಗೆ ಮಾಡ್ತ
ಮದ್ವಿ ಮಾಡ್ಯಾರ ನಿಮ್ದು ಹಳೆ ಮನಿ ಬಿಟ್ಟ ಅಂದಬಿಟ್ಟ ಏನ್ ಮಾಡ ಬಿಟ್ರ ಮದ್ವಿ ಸಾಲ್ರ್ಸ್ಬ ಬಿಟ್ರ ಹೊರಗ್ ಎರಡ್ ಲಕ್ಷ ಬಡ್ಡಿ ಹಂಗ ಇಸ್ ಕೊಟ್ಬ ಬಿಟಾರ ಬೇ ಬಡ್ಡಿ ಕಟ್ಟಕತ್ ಬಿಟ್ಟಿ ವರ್ಷ ವರ್ಷ ದುಡ್ಡ್ದು ಗಂಟ ಕಟ್ಟದಾಗವಲ್
ನಿಮ್ಮ ತಾವ್ರ ಮನೆಯವರು ಚೊಲೋ ಇಲ್ಲಾನ ಶ್ರೀಮಂತರ ಇಲ್ಲಾನ
ಚಲೋ ಅಂತಂದ್ರೆ ಅನಕ ಅವ್ರದು ನಾವು ನಮ್ಮನೆಯವರು ನಮ್ಮ ನಮ್ಮ ಮನಲಿ ನಮ್ಮ ಊರಾಕ ತಂಗಿ ಅರಕ್ಕ
ಹ್ಮ್
ರಕತಂಗ್ಯರು ಅಂತಂದ್ರೆ ನಾವು ನಮ್ಮಪ್ಪ ಡೆತ್ ಆದರು ನವಿನ ನಾಲ್ಕನೇ ಕ್ಲಾಸ್ ಇದ್ದಾಗ
ಅ
ಹ್ಮ್ ಮತ್ತ ನಮ್ಮ ನಮ್ಮ ನಮ್ಮ ತವ್ರ ಅವರು ನಮ್ಮಮ್ಮಿ ತ ಅವ್ರ ಮನೆಯವ್ರ ಜವಾಬ್ದಾರಿ ಕೊಟ್ಲಮ್ಮ ಅವ್ರ ತಮ್ಮಗ ಅವರು ಮತ್ತೆ ಇಲ್ಲಿ ತನ್ನ ಡಿಗ್ರಿ ಓದ್ಸಿ ಮೂವರ್ಗೂ ಡಿಗ್ರಿ ಓದ್ಸಿ ಮತ್ ಮದವಿ ಮಾಡಿ ಕೊಟ್ಟು ಎಲ್ಲ ಮಾಡಿ ಕೊಟ್ಟಾರಕ್ಕ
ಹೌದವ ಪಾಪ ಇರಣ ಮತ್ ನಿಮ್ ಪಪ್ಪ ಇಲ್ಲಾಂದ್ರ
ಮದ್ವೆ ಆದ್ಮೇಲೆ ಹ ಈ ನಮ್ಮ ಮನಾಗ ಗೊತ್ತಾಯ್ತ ಅಂದ್ರ ಕೈ ಬೈತರ ನಮ್ಮ ಈ ನಮಮ್ಮ ಗಂಡದ ಮನೆ ಅವ್ರಿಗೆ ಬೈತಾರ ಸಣ್ಣ ಉಡ್ರದವ ಈ ತರ ಜಾಬ್ ಅರಿ ನಾನು ಎಲ್ಲಿ ಕೇಳಿಲ್ಲ ನೀವ ಅದ ಕದೀರಿ ಅಂತ ಬೈತಾರ ಅವರು ಇಲ್ಲ ನಂಗಿಲ್ಲ ಆದ್ರೆ ನಾನೇ ಹೇಳ್ಬಾರ್ದು ಹೂನ ಅಕ್ಕ
ಅಪ ನಿಮ್ಮ್ ಮನವ್ರಿಗೆ ಎಷ್ಟು ಅಜ್ಜಿ ಹೊಸಾರ ಆ ಹೇಳ